ವಾ.
ಹ್ಮ್ ಹೇಳು.
ನಾಿನ್ ಮಾಡಿದ್ ನಾನ್ ನೋಡ್ನೆ ಎಲ್ಲಾ ಮಾಡ್ಬಿಟ್ಟೆ.
ಅದೇನಿಲ್ಲ ಹಾಗ ಒಂದ್ ಸ್ವಲ್ಪ ಅಮೌಂಟ್ ಪೇ ಮಾಡ್ಬೇಕಲ್ಲ ಫ್ರೆಂಡ್ಗೆ.
ಹೌದಾ ಹಿಂಗ ಹಿಂಗಗೆ ಯಾವಾಗ ಬ್ಯಾಕ್ ಹೋಗ ಮಾಡ್ಬೋದಲ್ಲ.
ಚೌಂದ್ ಸಲ ಕೇಳಸಲ ಸ
ಹೌದಾ? ಸರಿ ಆಯ್ತಾ?
ನ ಸ್ ಏನ್ ಹೇಳ್ತಿದ್ದಲ್ಲಫಿಲಾ--ಲ್
ಹಾ.
ಅದೇ ಈಗ ರೀಸೆಂಟ್ ನೋ ನೋಡಿ ಈಗ ಸುದೀಪ್ ಯಾವ್ಯ ನ್ ಮಾರ್ಕು ಇಷ್ಟ ಆಗ್ನಿಲ್ಲ ಮ್ಯಾಕ್ಸ್ು ಇಷ್ಟ ಇಷ್ಟ ಆಗ್ನಿಲ್ಲ.
ಹ.
ಕ್ರೇಜ್ಗಳಗೋಸ್ಕರ ನ ಮೂರ್ ಮೂರ್ ಸತ್ ನಾಲ್ಕಕ್ ನ ಸತ್ ನೋಡಿನಿ.
ಹಾ.
ಚುಲಂಗಗಳು ಇಷ್ಟ ಆಗಿಲ್ಲ.
ಏ ಅದ ಏನ ಚೆನ್ನಾಗಿಲಾದ ನಂಗ.
ಹಂಗ ಮಾಣಿಕ್ಯ ಎಲ್ಲ ಇಷ್ಟ ಆಯ್ತು ಮಾಣಿಕ್ಯ.
ಹಾ ಓಕೆ ಓಕೆ ಪೈಲ್ವನ್ ಏನಿಲ್ಲ ಮಾಣಿಕ್ಯ. ಚೆನ್ನಾಗ ಐತೆ ಸ್ವಾತಿ ಮು.
ಹ್ಮ್.
ಹ ಮ ಇನ್ನ ಆಡ
ಅದುಬಟ್ಟ ಇದು ಇವರುದ ಯದು ನಂ ಆಕ್ಚುಲಿ ಮಲಯಳಂ ಮೂವಿಗಳು ನೋಡ್ದ ನೀನು.
ಹಾ ಅಂದ್ರೆ ಜ ಅರ್ಥ ಆಗಲ್ಲ ಬಟ್ ನೋಡ್ತೀನಿ.
ನಾನು ಆಲ್ಗ್ವಜ್ ನೋಲ್ಲ ಡಬ್ಬ ಇತ್ತಲ್ಲದ್ಡ್ನ ಅಷ್ಟೇ ಹ್ಮ್ ಆ ತರ ಮೂವಗಳ. ನಿಶಚಹಿತಕ್ಚುಲಿ
ಏ ಈಗ ರೀಸೆಂಟ್ಗ ಒಂದ್ ಬತ್ತ ನೋಡೋ!
ಯಾರು?
ಸರ್ವಮಯ!
ಸರ್ವ ಮಾಯ.
ಹಾ.
ನೋಡಿದಿ ಇನ ಅದು ಅವನು ಅವಳು ಲಾಸ್ಟ್ಲಿ ಮಾಯ ಆಗ್ಬಿಡ್ತಳಲ್ಲ. ಪ್ಪು ಕಲ್ಲ ಒಬ್ಬ ಗಾವಳ ಸ್ವಪ ಡವಿಲ್. ತರ ಇದು ಇಷ್ಟ ಪಡ್ತ. ಳಲ್ಲ ಅವ್ರನ್ನ ಅದ ಹ್ಮ ಚನ. ಚೆನ್ನತ
ನೀನ್ ಇದ್ ನೋಡ ನಾನನ್ ನನ್ ಕಳಸನೀನ ಅಲ್ವಾ ವೆಬ್ ಸೀರೀಸ್. ನೋಡುವ ಸಕತ್ಾಗೈತೆ.
ಹ್ಮ್ ಅದ್ಬಟ್ರ ವಾಜಾ ಟೂಪ್ಸ್ಟ್ ವಾಜಾ ಒಂದ್ ಚೆನ್ನಾಗಿನಿಲ್ಲ. ವಜಾಟು ಓಕೆ ಓಕೆ ಹ್ಮ್.
ಚೆನ್ನಾಗಿದೆ. ಇದು ಚ ಅದೇ ಮೂರ್ ಮೂರ್ ಜ
ಹ್ಮ್. ಅದಲ್ಲ ಮಧ್ಯದಾಲ ಬದಲ್ಲ ಲಾವ ಚೆನ್ನ ರ
ಮ್ದಿದಲ
ಬೇಕು ಬೇಕು ಅಂತ ಹೋಗ್ಬಿಟ್ಟು ಇದ್ ಮಾಡ್ತಳಲ್ಲ ಫ್ರೆಂಡ್ ಆಗ್ಬಿಟ್ಟ ಮೋಸ ಮಾಡ್ತಾಳಲ್ಲ
ಹಾಯ ಇವಳ ಲಾಸ್ ಬರ್ತಲ್ಲ ಅವಳ ಚೆನ್ನಾಗೈತೆ
ಲಾಸಕಳಿ
ಸಿರಾಯಿ ಫಿಲಮ್ ಬಂದ ದೖತೆ ನೋಡು
ಹಂಗೆ ಒಂದೇ ಸೆಕೆಂಡ್ ಇರ ಪೇ ಮಾಡ್ಬಿಡ್ತೀನಿ
ಮಾತಾಡ್ಬೋದಲ್ಲ
ಎಷ್ಟಕ್ಲಿ ಹತಾ ಐನೂರು ಹಾಕ ಕೊಡ್ತೇನ ಇಬ್ಡ ಸಂಂಕಾಲ ಆಕಡ
ಟಕೆ
ಹಾ ಹಂಗೆ ಮಾತಾಡ್ತಿರ ನೀ ಶಾಪ್ ಮಾಡ್ಬಿಡ ಅದು ಕೇಳ್ಸಕ ಹಕಿನ್ನೋಡ ಹೇಳಲೋ
ಹಾ ಹಾ ಹಾ
ಹಾ
ನು
ಮಾತಾಡ್ತರ್ನಿಲ್ವ ನೀನು
ನಾನ್ ಏನ್ ಮಾತಾಡ್ಲಿ
ಏನಾರು ಹೇಳ್ತಿರ್ಬೇಕೈತಿ ನಾವುಟಾಪ್ ಮಾಡಕಡೋದು ದಧರ್ತೈತೆ ಇವು
ನನ್ ಮಾತಾಡ್ತಿದ್ದೆ ನೀನ್ ಕೇೇಳಸ್ಕೊಂಡಿದೆ ಅದಕ್ಕೆ ಸೈಲೆಂಟ್ ಗಟೆ
ಏ ನೀವ್ ಮಾತಾಡ್ತೀರ ನಾನು ಪ್ರೇಮ ಹಡ್ತೀನಿ ಅಂತ ಹೇಳಿಲ್ವಾ
ನಾನ್ ಒಬ್ಬಳೆ ಹುಚ್ಚಿನ ನಾನು ಒಬ್ಬೊಬ್ಬಳೆ ಮಾತಾಡಕೆ
ಹಚ್ಚಿ ಕೆೇಳ ಕೇಳೋ
ಮತ್ತೆ ಒಬ್ಬಳೇ ಮಾತಾಡಂದ ಏನ್ ಮಾತ ಲಿ ನಾನು
ಅಂದ್ರೆ ನಾರೆೆ
ರೆಸ್ ರೆಸ್ಪಾನ್ಸ್ ಇದ್ರೆ ಏನ ಹೇಳ್ಬೋದಪ್ಪ ಪ್ಪಾ
ರೆಸ್ಪೋನ್ಸ ಅದೇ
ಹಗ್ ಏನ್ ಒಂದ ಒಂದ ಒಂದ್ ಹತ್ ಒಂದ್ ಐದ ನಿಮಿಷ ಹತ್ ಸೆಕೆಂಡ್ ತಾನೆ ಬಿಡು
ಅದೆ ಏನಾಗಲ್ಲ ಗೋದಾಯ್ತು ಅದೆ ಆಫಲಮ್ ಆ ಇನ್ನೊಂದು್ ಫಿಲಮ್ ಐತಿರ ಯ ಹೇಳ್ತಿದಲ್ಲಾ ನೀ ಯಾವ್ದ ವೆಬ್ ಸೀರೀಸ್ ಅಂತ
ಹ
ಆ ವೆಬ್ ಸೀರೀಸ್ ಒಂದಾ ಅದ ಬಿಟ್ರೆ ವಾಜಟು ಪಶ್ ಚನಾಗಿಲ್ಲ ಆಮೇಲೆ ಅದು ತುಂಬ ಐ ಇದು ಇವತ್ತು ಪರವಾಗಿಲ್ಲ ಅವ್
ಇ ಓಡಿಲ್ಲ ನಾನು
ಇಂದ ಅಷ್ಟೊಂದು ಚೆನ್ನಾಗಿಲ್ಲ
ನಾ ನೋಡ ಇಲ್ಲ ಅದ
ಯೂಥ ತ
ಏ ಇದ್ ನೋಡ ಇದ್ ನೋಡಿದ ಅಲ್ವಾ ಸೀರಾಯ
ಹಾ ಸಿ ಚೆನ್ನಾಗಯ್ತು ನೋಡಿ ಅದ್ ಇಷ್ಟ ಆಯ್ತು ಮುಗಂತ ಅವಳೇ ಹೀರೋ ಏರೋ ಇಲ್ಲಿ ಇರೋದು ಯವತ್ಲ್ಲಿ ಹ್ಮ್
ಆಮೇಲೆ ಇನ್ನೊಂದ್ ಐತೆ ನೋಡ್ರಿ ಇನ್ನೊಂದ್ ಯಾವ್ದೋ ಕೋರ್ಟ್ ಕಸ್
ಹದ
ಇನ್ನೊಂದು ಈ ತರ ಕೋರ್ಟ್ ಕಸ್ ಐತೆ
ಅದಾ ಕೋಟ್ ಅಂತಾನೇ ಅದು
ಹಾ ಕರೆಕ್ಟಾ ಅದ ಅವಂದೇ ಯಾವ ಹುಡ್ಗಂದ ಇನ್ನೊಂದು ಬ್ಯಾಂಡ್ ಮೇಲೆ ಅನ್ಬುಡ್ಾ
ಯಾವ್ದ ಬರಿೀ ಮಳೆ ಎಲ್ಲಾಮ್ಲ ಐತೆ ಅದು
ಏ ಹೌದಾ
ನದೀರಾ
ಏ ಇಲ್ಲ ಇರ್ಬೇಕು ನನ್ನ ಹತ್ರ ಇರ್ಬೇಕು
ನಾನ್ ನೋಡ್ದ ನೋಡವ ಅಂತ ವಯಳ ಮಾತ್ರ ಐತಕಸ ಮಾಡಿ
ನಾನೆಲ್ಲ ಬರೀ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ ಯಾಾವ್ದೂ ನೋಡಿಲ್ಲ ಇನ್ನು ಸುಮಿಯಾ ಡೋನ ಮಾಡ ದೊನ ಮಾಡಡಿಟಿದ್ದ
ಬಾಂದ್ ಮೇೇಳ ಆದ್ಮೇಲೆ ನೆಕ್ಸ್ಟ್
ಬೇಕ ನಾನ ಇದ್ ಬೇಕರ್ತ್ತ ಕಿಸಸ್ತೀಿ ಯಾವ್ದೋಂದ್ಬ ಬಿಟ್ಟು ಜಿಯೋ ಅಸ್ಐತೆ ವೆಬ್ ಸೀರಿಸೀ ನೋ ಚೆಾಗೈ
ಹೂ ಕಳಿಸು ನನ್ನತ್ರ ಆಯಿತೇ
ಇನ್ನದ್ ಬಿಟ್ರೆ ಇನ್ಯಾದೂ ಚೆನ್ನಾಗಿರೋದು ಗೊತ್ತಿಲ್ಲ.
ಫಾರ್ ಎವರ್
ಹಾ ನೋಡ್ಬಿಟ್ಟ
ಹ್ಮ್ ನೋಡಿದ್ದೀನಿ ನಾನು
ಓಕೆನಾ ಅದುವಾ
ಹ್ಮ್ ಪರವಾಗಿ ನೋಡ್ಬೋದು ನೋಡ್ದಿ ಅತ್ರೇ ನಿಧಾನೋಳಬರ
ಸಂಂಗೇತೆ
ಹ್ಮ
ಇನ್ನೊಂದು ಯಾವ್ ಚೆನ್ನಾಗೈತೆ.
ಹ್ಮ
ಇನ್ನೊಂದು ಯಾವುದೋ ಆಯ್ತು ಚೆನ್ನಾಗಿ ಮರೆತು ಹೋಯಿತು. ಅಂದರೆ ಅದು ಕಳ್ಸ್ಕೋಬೇಕು ಅಂತಿದ್ದೆ.
ಹ್ಮ್
ಯವುದು ಯಾವ್ದೋ ಮರೆತುಬಿಟ್ಟಿದ್ದೆ. ನನ್ ನನ್ ಫ್ರೆಂಡ್ ಯಶ್ವಂತ್ ಅಂತಾ ಅವನೇ ಅವನು ಇದೆ ಫಿಲಮ್ದ.
ಹ್ಮ್
ಅವ್ನ ಹತ್ರ ಹೇಳಿ ಯಾವ್ದ ಫಿಲ್ಮ ಎಲ್ಲ ಇದೆಯೇಏನೋ ಅಂತ ಕಳ್ಸ್ಕೊಳೋದು
ಹ್ಮ ಹ್ಮ
ಇನೇನು ಇದ್ ಬರ್ ನಾಳೆಯಿಂದಾಗ ಇದ್ದು ಕೆ ಡಿ.
ಹಾ
ನೋಡ್ದಾ.
ಹ ನೋಡಿ ಥಿಯೇಟರಲ್ಲಿ ನೋಡಿದೆ ಆದ
ಆ.
ಥೇಟ್ರೊಲೆ ನೋಡ್ದಿ.
ಈಂಗೈತೆ.
ಪರವಾಗಿಲ್ಲ ನೋಡ ನೋಡಂಗಲ್ಲ ಅಂತ ಹೇಳಿಲ್ಲ ಹೈಪ್ ಪಸ್ಟೊಂದು ಚೆನ್ನಾಗ. ಏನಿಲ್ಲ ಪರವಾಗಿಲ್ಲ ಮ್ಯೂಸಿಕ್. ಇದೈತೆ ಬ್ಯಾಕ್ ಗ್ರೌಂಡ್ ಚೆನ್ನಾಗೈತೆ ಬಟ್ ನಾರ್ಮಲ್. ನ್ಗಳು ಕಿರ್ಚಾಡೂ ತರ ಮಾಡ್ಬಿಟ್ಟವ್ರೆ.
ಅಯ್ಯಯ್ಯ.
ಅಂದ್ರೆ ಜೋರಗ ಕೂಗೋದು. ಹ್ಮ್ ಪರವಾಗಿಲ್ಲ ನೋಡಬಹುದು.
ಹ್ಮ್ ಅದೇ ನಾಳೆ ನಾಳಕ್ ಕಳಿಸಸ್ತೀನಿ ಅಂದ ನನ್ ಫ್ರೆಂಡ್ ಅವ್ನ.
ಹ್ಮ್ ನಾವವು ಇವರವರೆಲ್ಲ ಹತ್ತೋಗಿರೋದು.
ಹನ್ ಯಾರ. ಹಾ.
ಅದಕ್ ಹೋಗಿದ ಫಿಲಂಗ ಥಿಯೇಟರ್ ಗೆ.
ಹೂ ಅತ್ತಲ್ಲ ಇದ್ದಾರ.
ಒಂದೇ ಸೀನ್ ಎರಡು ಸೀನ್ ಬತನ.
ಒಂದ್ಸನ್ ಎರಡ್ ಸೀನ್ ನೋಡಕ್ ಹೋಗಿದ್ದ.
ಹ್ಮ್ ಅವನ್ದೇನು ಮಾತು ಇಲ್ಲ ಏನು ಇಲ್ಲ ಇಂಟರ್ವ್ಯೂ ಸೀನ್ಲಿ ಒಂದು ಇದದಪ್ಪ ರುದ್ರಾಕ್ಷ ಇಟ್ಕತಾರಲ್ಲ. ಅದು ವಾರಾಣಸಿ ವಾರಾಣಸಿ ತರ ಒಂದು ಸ್ಪೇಸ್ ಅಲ್ಲಿ ಒಂದು ಶೂಟಿಂಗ್ ಮಾಡವ್ರೆ.
ಹಾ.
ಅದು ಬಿುಟ್ಟ ಕ್ಲೈಮ್ಯಾಕ್ಸ್ ಒಂದು ಫೈಟ್ ಅಲ್ಬ ಅಷ್ಟ ಒಂದು ಮೂವರಿಂದ ನಲ್ವ ಕೆಂಡ್ ಟೋಟಲ್ ಒಂದ ಎರಡು ನಿಮಿಷ ಬದ.
ಹು. ಇದು ಆಕ್ಟ್ ಧ್ರುವ ಸರ್ಜನ್ ಆಕ್ಟಿಂಗ್ ಚೆನ್ನಾಗೈತೆ.
ಹ್ಮ್, ಪರವಾಗಿಲ್ಲ ಚೆನ್ನಾಗಿ ಮಾಡೋಣ ಇದ್ರಲೆ.
ಅವ್ನ ನನ್ಗ ಅವ್ನ ವಾಯ್ಸ.
ಪ ಹ್ಮ . ಇಲ್ಲಿ ಕೊಳಗನಿಲ್ಲ ಹ ಅದವರೆಲ್ಲ ಇದ ಚೆನ್ನಾಗ ಐತೆ ಬಟ್ ಏನ್ ಗತ್ತಾ ಅವನ್ಗ. ಸ್ವಲ್ಪ ಈ ಮಾರ್ಟಿನ್ ಗ್ರಿಟಿನ್ ಎಲ್ಲ ಮಾಡ್ಬಹು.
ಯಾವುದು ಡಬ್ಬ ಫಿಲ್ಮ ಅದು.
ಹ್ಮ್ಮ .
ನಂಗ ಈಗ್ಲೂ ಅಂದ್ರೆ ಅದ್ದೂರಿ- ಅದ್ದೂರಿ ಅಂದ್ರಿಷ್ಟ.
ಅದ್ದೂರಿ, ಬಹದ್ದೂರಿ ಎಲ್ಲರಿಗೂ ಇಷ್ಟ ಆಯತ ಮ ಅದ್ದ, ಅದ್ದೂರಿ ಅಂತ ಎಲ್ಲರಿಗೂ ಇಷ್ಟ. ಗ ಆಯ್ತದು
ಹಾಡುಒಂದ ಸಾಂಗು.
ಆಡ್ತೀನಿ ಇರು ಆಮೇಲೆ ನಾನೇ ಒಂದ್ ಬರ್ಬಿಟ್ಟು ಆಡ್ಬಿಟ್ಟು ಹೇಳ್ತೀನಿ.
ಅಲ್ಲ -ಅಲ್ಲ ಕವನ- ಕವನ ಹೇಳು.
ಏ ಸಾಂಗ್ ನೇ ಬರಿತಿನಿ ತಲೆಕೆಡ್ಸಗಬೇಡಇರು.
ಆಯ್ತು, ಆಯ್ತು ಬರಿ ಸರಿ ಆಯ್ತು ನೋಡೋಣ.
ಈಗ್ ಬೇಡ ನಮ್ದು, ನಮ್ ಗ್ರೂಪ್ಗೆ ಬರ್ದಿರೋದ ಒಂದ ಸಾಂಗ್ ಐತೆ. ಲಿರೀಕ್ಷ ಹೇಳತಿನಿ ಬೆಕಾರೆ. ಹಾ, ಹ್ಮ ನಮ್ಗ್ರೂಪ್ ಏನ್ ಬರದಿವಿವ ಗೊತ್ತಾ ನಾವು ಒಂದು ಮೋಟಿವೇಟ್ ಲೈನ್ ಬರದೀವಿ ಪಾಸ್ ಆದ್ರು, ಫೇಲ್ ಆದ್ರು ಲೈಫ ಇರೋದಂದೇ. ದೊಡ್ಡವರಾದ್ರು, ಚಿಕ್ಕವರಾದ್ರು ಟೈಮ್ ಇರೋದು ಟ್ವೆಂಟಿ ಫೋರ್
ಹಾ, -
ಕಾಲಚಕ್ರದಲ್ಲಿ ನಮಗೆ ನಾವೇ ವೈರಿಗಳು.
ಹ್ಮ್, ಓಕೆ, -
ಸೋತ್ರುಸಾವೇ ಏನಲ್ಲ, ಗೆಲ್ಲೋದು ಬದುಕೇನಲ್ಲ. -
ಹಾ,, -
ಎಲ್ಲರಿಗು ಒಂದೇ ನಿಯಮ. ಅದನ್ನ ನಾವ್ ಹೆಂಗ ಯುಟಿಲೈಸ್ ಅದನ್ನ- ನಾವ್ ಹೆಂಗ್ ಯುಟಿಲೈಸ್ ಮಾಡ್ಕತೀವಿ ಅನ್ನೋದ ಸಕ್ಸೋಸ್, ಪೇಲಿವ್ರು.
ಚೆನ್ನಾಗಿದೆ. ಏನ ನೀನ್ ಕಲ್ಸಿಂನ್ಬಿಟ್ಟು ಕಲ್ಸೆಇಲ್ಲ ನೀನು ನನ್ಗೆ. ಯಾವ್ದ್ ಲ್ಯಾಪ್ಟಾಪ್ ಒಪನ ಮಾಡ್ ಬಿಟ್ಟು ಯಾವ್ದೋ ವಿಡಿಯೋ ಕಳಿಸ್ತೀನಿ ಅಂದೆ.
ಹದು ಯುವಕ ಹೇಳಲ್ಲ ಟೆಕ್ಸ್ಟ್ ಅಲ್ಲಿ ಆಗಿಲ್ಲ ಅಂದಬಿಟ್ಟು. ಇವಾಗ ಹೇಳಿದ್ಮನಲ್ಲ ನಿನಗೆಟೆಕ್ಸ್ಟ್ ಕಳಸಕ್ನು ನೋಡದ ಆಗ್ಲಿಲ್ಲಂದಬಿಟ್ಟು. ಹ ಒಪ್ಪಮ್ಮ ನೋಡ ವಾಟ್ಸಆಪ್
ನೋಡಿ ಇನ್ನೊಂದ್ಸಲ ಟ್ರೈ ಮಾಡುವ ಅಷ್ಟೇ, -
ಅದು ಕ್ಯಾಮ್ರ ವೀಡಿಯೋ ಅದಕ್ಕೆದು ಗೊತ್ತಿಲ್ಲ., ತೋರ್ಸತೀನಿ ಇರಮ್ಮವಿಡಿಯೋಕಾಲ್ ಮಾಡ್ಬಿಟ್ಟ ಓಪೋನ್ ಮಾಡ್ಬಿಟ್ಟು ಲ್ಯಾಪ್ಟಾಪ್.
ಆಮೇಲೆ ನಾನೇ ಪ್ರಿಯಾದಾಗ ಮಾಡ್ತೀನ್ ಬಿಡು.
ನಾ, ರೀ ನನ್ನ ಮುಖ ನಿನ್ ಮುಖ ತೋರ್ಸೋ ಅಂತಲ್ಲ., ಕಾಮ ರನ್ ಮಾಡಲಿ ಪೀಡಿಗೆತ ನೀ ನಾನು ಸುಮ್ನೆ ಹೇಳಿದ್ ಬಿಡು ನಾನೇ ಹೇಳ್ದಲ್ಲ ನಿನಗಆಮೇಲೆ ಫ್ರೀ ಆದಾಗ ಮಾಡ್ತೀನಿ.
ಸರಿ ಆಯ್ತ ಮಾಡ್ತೀನ ಬಿಡುನಾನೇ.
ಹ್ಮ
ಸರಿ ಮಾಡ್ತೀವಿಿ ಬಿಡ ಮೇಲೆ
ಆಯ್ತತ್ ನಿಮ್ಸ
ಹ್ಮ್, ಹ್ಮ್, ಬಾಯ್ ಹ್ಮ